ಏನ್ ಮಾಡತಿದಿರಾ
ಹಾ ಇನ್ನ ನೀ ನಾನೆಲ್ಲ ಸುಮ್ನೆ ಕೂತಿದ್ದೆ ನೀನು
ನಾನ ಇಲ್ಲ ಜಷ್ಟ ಕೂತಿದ್ದೆ
ಹೌದಾ ಹೇಗಿದ್ದೀಯಾ
ಹಾ ಆರಾಮಿದ್ದೀನಿ ನೀವು
ಹ್ಮ್ ನಾನು ಚೆನ್ನಾಗಿದ್ದೀನಿ
ಹ ಏನಿಲ್ಲ ಲೈಕ್ ನಾವು ಟ್ರಿಪ್ ಎಲ್ಲಾದರೂ ಹೊರ್ಗಡೆ ಪ್ಲೇಸ್ ಹೋಗ್ಬೇಕು ಅಂತ ನೋಡ್ತಾ ಇದ್ದೆ ಹ ಅದಕ್ಕೆ ನೀವು ನೀವು ತುಂಬಾ ಹೋಗ್ತಾ ಇರ್ತಿರಲ್ಲಾ ಲೈಕ್ ಕೋಸ್ಟಲ್ ಏರಿಯಲ್ಲೆಲ್ಲಾ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅಥ್ವಾ ಯಾವ ಪ್ಲೇಸ್ಗೆ ಹೋದ್ರೆ ಬೆಟ್ ಟರು ಅಂತ ಕೇಳಕ್ ನಿಮ್ ಸಜೆಷನ್ ಎಲ್ಲಾ ತಗೋಳೋಕೆ ಕಾಲ್ ಮಾಡದೆ
ಹೌದಾ ಎಷ್ಟ ದಿನಕ್ ನೋಡ್ ತ್ತಿದ್ದೀರಾ
ಒಂದ ತ್ರೀ ಡೇಸ್ ಲೈಕ್ ಇವಾಗ ವೀಕೆಂಡ್ ರಜೆ ಇದೆಯಲ್ಲ ಒಂದ್ ಸ್ಯಾಟರ್ಡೆ ಸಂಡೇ ಅಲ್ಲ ಫ್ರೈಡೇ ಸ್ಯಾಟರ್ಡೆ ಸಂಡೇ
ಹೌದಾ ಆ ಶುಕ್ರವಾರ ಶನಿವಾರ ಭಾನುವಾರದ ಡೇಟ್ ಏನು
ಡೇಟ್ ಇದು ಟ್ವಲ್ ತರ್ ಟಿನು ರ್ಫೋರ್ಟೀನು
ಇದೇ ವಾರನಾ ಇದೇ ವಾರನಾ ಹೌದಾ
ಹಾ
ಅದು ಆಕ್ಚುಲಿ ನೆಕ್ಸ್ಟ್ ವಾರ ಅಂತಂದಿದ್ರೆ ಅಲ್ಲಿ ಇರೋರ್ದು ಅಹ ನಮ್ಗೆ ಗೊತ್ತಿರೋರೊಬ್ರದು ಕೋಲಾ ಮಾಡಸ್ತಿದ್ರ ನಿನ್ಗದು ನೋಡೋ ಇದನ್ನು ಅಪಾರ್ಚುನಿಟಿನೂ ಸಿಗ್ತಿತ್ತು ಅದಕೋಸ್ಕರ ಕೇಳಿದೆ ಡೇಟು
ಹೌದಾ ಲೈಕ್ ನೆಕ್ಸ್ಟ್ ವೀಕೆಂಡ್ ಆದ್ರರು ಪರವಾಗಿಲ್ಲ ಟ್ರೈ ಮಾಡ್ತೀನಿ ಲೈಕ್ ಪೋಸ್ಟ್ಪೋನ್ ಮಾಡ್ಕೊಳೋಕೆ ಆತರ ಇದ್ರೆ ಏನದ್ರು ಫಂಕ್ಷನ್ ಏನಾದ್ರು ಇದ್ರೆ
ಹ ಹೌದು ಅಲ್ಲಿ ಕೋಲಾ ಅಂತ ನಡಿತೆ ಇವಾಗ ನೋಡಿದಿಯಲ್ಲ ಕಾಂತಾರ ಅ ಸಿನಿಮಾ ಎಲ್ಲಾ ಸ ಅದ್ರಲ್ಲಿ ನಿನ್ಗೆ ಯಾವದ್ ತರ ದೈವ ಬರುತ್ತೆ ಅಲ್ವಾ ಅವ್ರ ಮೈಯಲ್ಲೆಲ್ಲಾ ಅದುನ್ನ ಕ ಹಹ್ಮ್ ಸೇವೆ ಅಂತಂದ್ರೆ ಇವ್ರ್ ಬೇಡ್ ಕೊಂಡಿರ್ತಾರೆ ನಿಮ್ ಅಂದ್ರೆ ಈ ತರ ಏನಾದ್ರು ಕೆಲ್ಸ ಆಯ್ತು ಅಂದ್ರೆ ನಿಮ್ ಸೇವೆ ಮಾಡಿಸತೀವಿ ಅಂತ
ಓಕೆ
ಸೊ ಅದನ್ನೆಲ್ಲಾ ಅವ್ರ ಕೆಲ್ಸ ಹಾ ಹೇಳು
ಅಂದ್ರೆ ನಿಮ್ ಫ್ರೆಂಡ್ ಮಾಡ್ಸ್ತಾರದ ಅತವಾ ಲೈಕ್ ನಿಮ್ ಪರಿಚಯ ಇರವ್ ರ ಅವ್ರು
ಹಾ ನನ್ ಪರಿಚಯ ಇರೋರು ಮಾಡಿಸ್ತಿರೋದು ಅವ್ರು ಕರ್ದಿದಿದ್ದಾರೆ ನಮ್ಗೆ ಬನ್ನಿ ಅಂತ ಅನ್ಬಿಟ್ಟು ನಾ ನಾನ್ ಲಾಸ್ಟ್ ಟೈಮ್ನು ಹೋಗ್ ಬಂದೆ ಅವ್ರು ನನ್ನ ಫ್ರೆಂಡೇ ಮಾಡ್ಸಿದ್ರು ಅವ್ರು
ಓಕೆ
ಅದಕ್ಕೆ ನಾನು ಫಸ್ಟ್ ಟೈಮೇ ನಾನು ಆ್ಯಕ್ಚುಲಿ ಆ ಕೊರಗಜ್ಜ ದೇವ್ರಿಗ್ ಹೋಗಿದ್ದು ಮಂಗ್ಳೂರಲ್ಲಿ ಆಮ್ ಫಸ್ಟ್ ಟೈಮ್ ಕೋಲಾ ನೋಡಿದ್ದ್ ಅದು ಅಲ್ಲೇ
ಹ್ಮ್ ಹ್ಮ್ ಹ್ಮ್
ಚೆನ್ನಾಗಿತ್ತು ಅದೊ ತರ ಆ ಹಾರ್ಟ ಫುಲ್ ಅನ್ಸುತ್ತೆ ನನ್ಗೆ ಹೋಗ್ ಬಂದ್ರೆ ಅದು ಎಲ್ಲಾರ್ಗುನು ಮನ್ಸು ಸಿಗಲ್ಲ ಅದಕ್ಕೋಸ್ಕರ ಕೇಳಿದೆ
ಹ ಹ ನನಗೂ ಅದು ಲೈಕ್ ಅದೆಲ್ಲ ಫಿಲ್ ಮೂವಿ ಎಲ್ಲಾ ನೋಡ್ದಾಗ ನಾನು ನೋಡ್ಬೇಕು ಅನ್ಸ್ತಾ ಇತ್ತು ಬಟ್ ನನ್ಗೆ ಆ ಕಡೆ ಯಾವ ಫ್ರೆಂಡ್ಸ್ ಆಗ್ಲಿ ಅಥವಾ ಫ್ಯಾಮಿಲಿ ಯಾರು ಇಲ್ವಲ್ಲ ಸೊ ಈ ತರ ಅಪರ್ಚುನಿಟಿ ಯಾವ್ದ ಸಿಕ್ಕಿಲ್ಲ ಮತ್ತೆ ನೋಡಿ ನೀವುಬ್ಬ ಜಾಯ್ನ್ ಆಗಿದ್ರೆ ಆಗಿ ನೆಕ್ಸ್ಟ್ ನೆಸ್ಟ್ ವೀಕೇ ಹೋಗೋ ನಾನನ್ ಲೈಕ್ ನೀವು ಜಾಯ್ನ್ ಆಗಂಗಿದ್ರೆಕ್ಸ್ ವೀಕ ಪೋಸ್ಟ್ ಪೋನ್ ಮಾಡತೀನಿ ನಾನು
ಸರಿ ಆಯ್ತು ಹಾಗಿದ್ರೆ ಹಂಗೆ ನಾನು ನನ್ ಫ್ರೆಂಡ್ ಅವರೆ ಎಲ್ಲಾರೂ ಬರ್ತಾರೆ ಅಂತ ಹೇಳಿದ್ದಾರೆ ಹೋಗ್ ಬರೋಣ ಹಂಗಿದ್ರೆ ಯಾಕಂತಂದ್ರೆ ಅದು ನೋಡೋದ ಆಕ್ಚುಲಿ ಅದು ಭಾಗ್ಯ ಅಂತ ಹೇಳ್ತಾರಲ್ವಾ ಆ ತರ ಅದು ಎಲ್ಲಾರ್ಗುನು ಸಿಗೋದಿಲ್ಲ ದ ಚನ್ ನೋಡಕ ಅಲ್ಲಿ ಇರೋರ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿಗೆ ಗೊತ್ತಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದ ಅವ್ರು ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ ಎಲ್ಲಾರು ಹೋಗ್ಲಿಕ್ಕ ಆಗೋದಿಲ್ಲ
ಹ್ಮ್
ಹೋಗ್ ಬರೋಣ ಬಿಡಿ ಹೆಂಗಿದ್ರೆ ನಾನೇ ಕರ್ಕೊಂಡ್ ಹೋಗ್ತೀನಿ ಅಂತೆ
ಓಕೆ ಓಕೆ ಮತ್ತೆ ಅದಕ್ ಹೋಗ್ಬೇಕಾದ್ರೆ ಏನಾದ್ರು ಲೈಕ್ ಈ ತರ ತಗೊಂಡ್ ಹೋಗ್ಬೇಕು ಅಥವಾ ನಾವು ಏನಾದ್ರು ರೆಡಿ ಆಗ್ ಹೋಗ್ಬೇಕು ಇದೇ ತರ ಹೋಗ್ಬೇಕು
ಹೌದು ಅ ಪಂಚೆ ಹಾ ಕೊಂಡಬೇಕು ಆ ಆ ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಆರೂವರೆ ಅ ತನ ಮಾತ್ರ ಹೆಣ್ಮಕ್ಳಿಗೆ ಅಹ ದೇವ್ರ ದರ್ಶನ ಮಾಡ್ಕೋಬಹದು ಆರೂವರೆ ನಂತರ ಯಾರಿಗೂ ದರ್ಶನ ಇರಲ್ಲ ಹೆಣ್ಣ್ಮಕ್ಳಿರಲ್ಲ ಗಣ್ಮಕ್ಳ ಮಕ್ಲಿಗ ಇರತ್ತೆ
ಓಕೆ ಓಕ ದೇವಸ್ಥಾನಳ ಹೋಗೋಂಗಿರಲ್ಲ ಹೆಣ್ಮಕ್
ಹ ಲೈಟ್ ಒಟ್ಟ ಹಾಕಂಗಿಲ್ಲ ಫುಲ್ ಕತ್ಲೆ ಇರತ್ತೆ
ಹಾ ಹಾ ಹಾ ಹಾ ಹಾ
ಮಕ್ಳ ಹೋಗ್ಬೇಕಿದ್ರೆ ದರ್ಶನ ಮಾಡ್ಕೋಬಹುದು ಹೆಣ್ಮಕ್ಳಿಗೆ ಆ ಸಂಜೆ ಆರೂವರೆ ಲಾಸ್ಟ್ ಅದ್ರ ಅದ್ರ್ಮೇಲೆ ಬಿಡೋದಿಲ್ಲ ಯಾರಿಗೂ ಒಳಗಡೆ
ಮತ್ತೆ ನಾವವು ಸ್ವಲ್ಪ ಬೇ ಈಗನೇ ಹೋಗಾನ ಬಿಡಿ ನಮ್ಮ ಗ್ರೂಪ ಅಲ್ಲ ನಮ ಫ್ರೆಂಡ್ಸ್ ಇದ್ದಾರಲ್ಲಾ ಸೊ ನೀವು ಕ ಸರಿ ಆಗುತ್ತೇನು ನೀವು ದರ್ಶನ ಎಲ್ಲಾ ಮಾಡಕೆ
ಹೌದು ಹೌದು
ಅಂದ್ರೆ ಎಲ್ಲಿ ಇದು ಮಂಗ್ಗಳೂರು ಅಥವಾ ಲೈಕ್ ಬೇರೆ ಅಲ್ ಹತ್ರ ಪ್ಲೇಸ್ ಹೌದು
ಮಂಗ್ ಇಲ್ಲ ಇಲ್ಲ ಮಂಗ್ಗಳೂರಲ್ಲ ಉಳ್ಳಾಲ್ ಬೀಚ್ ಕ ಕೆಳಿಯಾಲ್ವಾ
ಆಠ
ಹಾ ಉಳ್ಳಾಲ್ ಬೀಚ್ ಹತ್ರದಲ್ಲೇನೆ ದೇವಸ್ಥಾನ ಇರೋದು ಆ ಕೊರಗಜ್ಜ ದೇವಸ್ಥಾನ ಅದು ಮೇಲೆ ಆ ಅ ಅಂದ್ರೆ ಇವಾಗ ಫಸ್ಟ್ ಎಲ್ಲಾ ಕೊರಗಜ್ಜ ಇವಾಗ ಏನದು ದೇವಸ್ಥಾನದಲ್ಲಿ ಇದು ಫಸ್ಟ್ ಹೆಡ್ ಇದು ದೇವಸ್ಥಾನ ತರ ಸೊ ಈ ದೇವಸ್ಥ ಹಾ ಮೂಲದ ದೇವ್ರು ಅಂತಾರೆ ಇಲ್ಲಿಂದ ಎರಡ್ ಕಿಲೋಮೀಟರ್ಗೆ ಕೋಲಾ ಆಗೋದು
ಹಾ ಹಾ ಹಾ ಹಾ
ಅ ಚೆನ್ನಾಗಿರತ್ತೆ ಕೋಲಾ ಎಲ್ಲ ಅದು ನೋಡ್ಬೇಕು ನಿನ್ ನೋಡ್ದಾಗನೇ ನಿನ್ಗೂ ಅದು ಫೀಲ್ ಬರೋದು
ಹಾ ಹಾ ಹಾ ಹಾ ಮತ್ತೆ ಅದು ಕೋಲಾ ಜೊತೆ ಏನು ಯಕ್ಷಗಾನ ಎಲ್ಲ ಮಾಡ್ಸ್ತಾರೆ ಅಂತ ಅನ್ನದಕ್ ಇದ್ರಲ್ಲೆಲ್ಲ ನೋಡ್ತಾ ಇದ್ದೆ ಆತರ ಇರು ತ್ತ ಅದು
ಯಕ್ಷಗಾನ ಎಲ್ಲ ಅದು ಅವರು ನಾಟ್ಯ ಮಾಡ್ತಾರೆ ಅದೇ ಇವಾಗ ದೈವ ಅವ್ರ ಮೈ ಇಲ್ಲಿ ಬಂದಿದೆ ಅಂತಾದಾಗ ಡಾನ್ಸ್ ಎಲ್ಲಾ ಮಾಡ್ತಾರೇ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ಗೊತ್ತಾ ಆ ನಾವು ಹೋಗಿದ್ದು ಏಳು ಗಂಟೆಗೆಲ್ಲಾ ಹೋಗಿದ್ದು ಹೋಗಿದ್ವಿ ಏಳು ಗಂಟೆ ಅಂತ ಅಂತದ್ರೆ ಎಂಟು ಗಂಟೆ ಏಳುವರೆ ಹಾ ಏಳುವರೆ ಸ್ಟಾರ್ಟ್ ಆಗಿರೋದು ಹತ್ ಗಂಟೆಗೆ ಮುಗ್ದಿದೆ ಊಟ ಪ್ರಸಾದ ಪ್ರತಿಯೊಂದು ಅವ್ರ್ದೇ ಇರುತ್ತೆ ನಾನ್ ವೆಜ್ ಊಟ ಇರುತ್ತೆ ವೆಜ್ನು ಇರುತ್ತೆ ಇರುತ್ತೆ ಅವ್ರು ಯಾರ್ ಇವಾಗ ಸೇವೆ ಮಾಡಿಸ್ತಿರ್ತಾರ್ ಅಲ್ವಾ ಅವ್ರೇ ಎಲ್ಲಾ ಪ್ರತಿಯೊಂದನು ನೋಡ್ಕೊಂತರೆ
ಹಾ ಹಾ ಹಾ
ಅಲ್ಲಿ ಆಹ್ ಮೂರು ದೈವ ಮೈಯಲ್ ಬರುತ್ತೆ ಅವ್ರಿಗೆ ಒಂದು ಕೊರ್ಗಜ್ಜ, ಆಮೇಲೆ ಕೊರ್ಗಜ್ಜ ತಮ್ಮ ಆಮೇಲೆ ಇನ್ನೊಂದು ಅಹ್ ಅಹ್ ದೇವ್ರ್ ನೆನಗ್ ದೈವ ನೆನಪ್ ಬರ್ತಿಲ್ಲ ನಂಗೆ
ಹಾ ಹಾ ಹಾ ಬಟ್ ಭಯ ಏನ್ ಅನ್ಸಲ್ಲ ಅಲ್ವಾ ಅಲ್ ನೋಡ್ಬೇಕಾದ್ರೆ?
ಇಲ್ಲ ಇಲ್ಲ ಭಯ ಏನ್ ಅನ್ಸಲ್ಲ ಅದೇ ನಿನ್ಗೆ ಖುಷಿ ಆಗತ್ತೆ ಒಂದು ಅ ದನ್ನ ಕಂಪ್ಲೀಟಗ್ ಆ ಮೂಮೆಂಟ್ನ ನೀನು ಫಸ್ಟ್ ಟೈಮ್ ಲೈವ್ ಆಗ್ ನೋಡ್ತಿರ್ತಯಲ್ಲ
ಹಾ
ಸ್ವಲ್ಪ ಆ ಚನ್ನಾಗ್ ಅನ್ಸುತ್ತೆ ಅದೇ ನೋಡದ್ ನೆನೆ ನಿನ್ಗೂ ಗೊತ್ತಾಗದ್ ತರ ಅಂತ
ಹ್ಮ್ ಹ್ಮ್ ಮತ್ತೆ ಅಲ್ಲಿ ಆ ಪ್ಲೇಸ್ ಮುಗ್ಸ್ಕೊಂಡು ನಾ್ ಒಂದ್ ಟೂ ಡೇಸ್ ಬೀಚ್ ಆಗ್ಲಿ ಅಥವಾ ಮಂಗ್ಳೂರಲ್ ಒಂದ್ ನಾಲ್ಕೈದ್ ಪ್ಲೇಸ್ ಇದೆಲ್ಲ ಅಂದ್ರೆ ತಣ್ಣೀರ್ ಬಾವಿ ಬೀಚ್ ಆಗ್ಲಿ ಮತ್ತೆ ಹಂಗೆ ಕಾರ್ವಾರ್, ಉಡುಪಿ ಹೋಗ್ ಬರ್ಬೋದಾ
ಹೋಗ್ ಬರ್ಬೋದು ಇವಾಗ ನಾವು ಅಲ್ಲಿ ಹತ್ರಿದಲ್ಲೇನೇ ರೂಮ್ ಮಾಡ್ಕೊಂಡಿದ್ವಿ ನಮ್ಗೆ ದೇವಸ್ಥಾನಕ್ಕೆ ಅಲ್ವಾ ನಾವು ಬಂದಿದ್ದು ಸ ಹತ್ತಿರ್ದಲ್ಲಿನೆ ಸೋಮೇಶ್ ವರ ಬೀಚ್, ಉಳ್ಳ್ಯಲ್ ಬೀಚ್, ಎರಡ್ ಬೀಚ್ ಹತ್ರ ಆಗತ್ತೆ ನಾವು ಸೋಮೇಶ್ವರ ಬೀಚ್ ನಲ್ಲಿ ಅಲ್ಲಿ ಒಂದು ಆರ್ ಏಳ್ ಕಿಲೋಮೀಟರು ಅಷ್ಟೆ
ಓಕೆ
ಸ್ಟೇ ಆಗಿದಿ ಚನ್ನಾಗಿತ್ತು ರೂಮುನು ಎಲ್ಲಾ ಚನ್ನಾಗಿತ್ತು, ಹೊಸ ಅಹ್ ರೆಸಾರ್ಟ್ ಇತ್ತು ಅದು ಸೊ ನಮ್ಗೆಲ್ಲಾ ರೀಸ್ನೇಬಲ್ ಪ್ರೈಸ್ ಅಲ್ಲೇ ಸಿಕ್ತು ಎಲ್ಲಾ ಒಂದನ ಚನ್ನಾಗಿತ್ ನಿಮ್ಗೂ ನಾನ್ ಕರ್ಕೊಂಡ್ ಹೋಗ್ತೀನಲ್ವಾ ಈ ಸಾರಿ ಬೇರೆ ಕಡೆನು ನೋ ಕೊಂಬ್ ಬರ್ಬೋದು ಆಹ್ ಇದ್ನ ನಾವು ಫಸ್ಟು ಧರ್ಮಸ್ಥಳ ಕವರ್ ಮಾಡಿದ್ವಿ ಬೆಳಿಗ್ಗೆ ನಾವ್ ಧರ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಮಾಡ್ ಹಕೊಂಡು ಆಮೇಲೆ ನಾವ್ ಮಂಗ್ಗಳೂಗ್ ಬಂದಿದ್ರು ಮಂಗ್ಗಳೂರಲ್ಲಿ ನಾವ ಎಲ್ಲಾ ಇಲ್ಲಿ ದರ್ಶನ ಎಲ್ಲಾ ಮಾಡ್ಕೊಂಡು ಕೋಲ ಎಲ್ಲಾ ನೋಡ್ಬಿಟ್ಟು ನಾವು ಮರ್ದಿನ ನಾವು ಅ ಸ್ಟಾರ್ಟ್ ಆಗಿದ್ದು ಇದು ಎಲ್ಲ ಮಧ್ಯಾಹ್ನದ ಮೇಲೆ ನಾವು ಸ್ಟಾರ್ಟ್ ಆಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ
ಹಾ ಹಂಗ ನೀವು ಧರ್ಮಸ್ಥಳ ಮುಗಸ್ಕೊಂಡು ಮಂಗ್ಳೂರ್ ಹೋಗಿ ಇದು ಕೋಲ ಎಲ್ಲಾ ನೋಡ್ಕೊಂಡು ಬರ್ತಾ ಅಲ್ಲೆಲ್ಲಾ ಸ್ಟೇ ಆಗಿ ಬರ್ತಾ ಸುಬ್ರ ಕುಕ್ಕೆ ಸುಬ್ರಮಣ್ಯ ಬ ನೋಡ್ಕೊಂಡ್ ಬಂದ್ರ
ಹೌದು ಹೌದು
ಹಾ ಹಾ ಹಾ ನೀವೇಂದ್ರಲ್ಲಿ ಹೋಗಿದ್ರಾ
ನಾವು ಗಾಡಿನಲ್ಲೇ ಹೋಗಿದ್ವಿ ಅಂದ್ರೆ ನಾ್ ಆಕ್ಚುಲಿ ನನ್ ಫ್ರೆಂಡ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾ ನಾವು ಕಾರಾರ್ಲ್ಲಿ ಹೋಗೋಣ ಅಂತ ಇದ್ವಿ ಆದ್ರ ಅವರು ಆಲ್ರೆಡಿ ಏಳ್ ಜನ ಇದ್ರು ಅವ್ರ ಅಪ್ಪ ಅಮ್ಮ ಅವ್ರು ಎಲ್ಲಾ ಕಂಪ್ಲೀಟ್ ಆಗಿ ಸೇವ ಮಾಡಿಸ್ತಿದ್ರಲ್ಲ ಅವ್ರ ಏಳ್ ಜ ಐತೆ ಮತ್ತೆ ನಾವು ಅ ಇಬ್ರೇ ಇರೋದ್ರಿಂದ ಮತ್ತೆ ನಾ್ ಸಪ್ರೇಟ್ ಆಗಿ ಬೈಕ್ ತಗೊಂಡು ಹೋಗೋಣ ಒಂದ್ ಲಾಂಗ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಂತಂದ ಹೋ್
ಹಾ ಓಕೆ ಮತ್ತೆಲ್ಲ ಧರ್ಮಸ್ಥಳ ಇಲ್ಲ ಎಲ್ಲಾ ರಷಿತಾ ಅಥ್ವಾ ಲೈಕ್ ನಾರ್ಮಲ್ ಲೈಕ್ ನಾರ್ಮಲ್ ಡೇಸ್ ತರ ಜನ ಕಡಿಮೆ ಇದ್ರ ದರ್ಶನ ಎಲ್ಲಾ ಚೆನ್ನಾಗ
ನಾವು ಹೋಗಿದ್ದು ವೀಕ್ ಡೇಸ್ ಅಲ್ ಲ್ವಾ ವೀಕ್ ಡೇಸ್ ಅಲ್ಲಿ ಹೋಗಿರೋದ್ರಿಂದ ಏನು ರಶ್ ಇರ್ಲಿಲ್ಲ ಏನು ಇಲಿಲ್ಲ ಆರಾಮಾಗಿ ನಮ್ ಸುಲಭವಾಗಿ ದರ್ಶನ ಎಲ್ಲಾ ಮಾಡ್ಕೊಂಡು ನಾವ್ ಬಂದ್ವಿ
ಹ್ಮ ಹಾ ಹಾ
ನಮ್ ಕುಕ್ಕೆ ಸುಬ್ರಮ ಏನು ರಶ್ ಇರ್ಲಿಲ್ಲ ಇಲ್ಲ ಇಲ್ಲ ಎಲ್ಲಾ ನಮ ಜಾಸ್ತಿ ಖಾಲಿನೇ ಇತ್ತು ನಾವು ಒಂದ ಏನಿಲ್ಲ ಅಂದ್ರುನು ಒಂದ್ ಹತ್ತು ನಿಮಿಷ ಲೈನಲ್ಲಿ ನಿಂತಿದೀವೇನೋ ಅಷ್ಟೇ ಡೈರೆಕ್ಟ್ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ವಿ
ಹೌದಾ ಮತ್ತೆ ಇದು ನೇತ್ರಾವತಿ ನದಿಲೆಲ್ಲಾ ಲೈಕ್ ಒ ನೀರ್ ಹರಿತಿದ್ಯಾಾ ಅಥವಾ ಲೈಕ್ ಇವಾಗ ಬೇಸ್ಗೆ ಅಲ್ವಾ ಏನಾದ್ರು ನೀರ್ ಕಡಿಮೆ ಆಗಿದ್ಯಾ ಬರಿೀತಿಲ್ವಾ ಅಂತ
ಅಲ್ಲಿ ಇದ್ರಲ್ಲ ಮ ಇದು ಧರ್ಮಸ್ಥಳದಲ್ಲ
ಹಾ ಧರ್ಮಸ್ಥಳದ ನಾ ಸ್ನಾನ ಮಾಡಕ್
ಹಾ ಹೌದು ಅಲ್ಲಿ ನೀರೇನು ಇಲ್ಲ ತುಂಬಾ ಕಡಿಮೆ ನೀರ್ ಇದೆ ಅದ್ರಲ್ಲಿ ಆಹ ಜನಗಳು ಎಲ್ಲಾ ಸೋಪು ಅದು ಇದು ಯೂಸ್ ಮಾಡ್ಬಿಟ್ಟು ಎಲ್ಲಾ ಹಾಳ್ ಮಾಡ್ಬಿಟ್ಟಿದ್ದಾರೆ ನೀರ್ ತುಂಬಾ ಕಡಿಮೆ ಇದೆ ಮಂಡೇಗ್ ಬರತ್ತ ಮತ್ತೆ ನೀರು ಅಷ್ಟೇ
ಹಾ ಹಾ ಹಾ ಅದೇ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಅದಕ್ಕೆ ಬೇಸಿಗೆಯಲ್ಲಿ ಅಷ್ಟೊಂದ್ ನೀರ್ ಅರಿತಾರಲ್ಲ ಅದಕ್ಕೆ ಕೇಳಿದೆ ನಿಮ್ಮನ್ನ ಹೆಂಗಿತ್ತು ನೀವು ಹೋದಾಗ ಅಂತ
ಅದೇ ಅದೇ ತರ ಇತ್ತು ಆಮೇಲೆ ಏನ ಆಳ ಇದೆ ಅಂತಂದು ಅದು ಹಗ್ಗ ಕಟ್ಟಿದ್ರು ಆದದ್ರ ಮುಂದೆ ಯಾರಿಗೂ ಬಿಟ್ಟಿಲ್ಲ ಮುಂದೆ ಇದು ಸ್ಟೆಪ್ಸ್ ಇರುತ್ತಲ್ಲ ಅಲ್ಲ ಮುಂದೆ ಮಾತ್ರ ಜನಗಳಿಗೆ ಬಿಟ್ಟಿದ್ದು ಅದಕಿನ್ನ ಯ ಆ ಕಡೆ ದಾಟಿ ಹೋಗ್ಲಿಕ್ಕೆ ಯಾರಿಗೂ ಬಿಟ್ಟ ಇಲ್ಲ ಸೆಫ್ ಎ ಸೆಕ್ಯೂರಿಟಿ ಎಲ್ಲಾರು
ಹೌದು ಹೌದು ಮತ್ತೆ ನಿಮ್ಗೆ ಎಷ್ಟು ಖರ್ಚ ಬಂದಿತ್ತು ನೀವ ಹೋಗ್ ಬಂದಿದ್ಗೆಲ್ಲ
ನಮ್ಗ ಹಬ್ಬಬ್ಬಾ ಅಂದ್ರೆ ಒಂದ್ ಎರಡ್ ಸಾವಿರ ಬಂದಿರ್ಬೋದು ಅಷ್ಟೆ
ಹೌದಾ ಹಾಗಿದ್ರೆ ಹಂಗಾರ ನಿಮಗ್ ಕಾಲ್ ಮಾಡ್ತೀನಿ ನಾನು ಲೈಕ್ ನೆಕ್ಸ್ಟ್ ವೀಕ್ ಹ ಎಷ್ಟು ಗಂಟೆಗೆ ಹೋಗೋದು ಏನು ಎದ್ರಲ್ಲಿ ಹೋಗೋದು ಅಂತ ಕನ್ಫರ್ಮ್ ಮಾಡ್ತೇನೆ
ಹ್ಮ್ ಸರಿ ಆಯ್ತು ನಿನ್ಗೆ ನಾನ್ ಪ್ರತಿಯೊಂದನು ಹೇಳ್ತೀನಿ ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನೀ ಆ ನೀನ್ ಹತ್ರ ಗ್ಲುೂಕೋಸ್ ಆತರ ಇದ್ರೆ ಏನಾದ್ರು ತಗೊಂಡ್ ಬಾ ಯಾಕಂತಂದ್ರ ನ ಲಾಸ್ ಟೈಮ್ ನ ಕಂ ಡಿಹೈಡ್ರೇಟ್ ಆಗ್ಬಿಟ್ಟಿದೆ
ಹಾ ಹಾ ಹಾ
ನೀರಿಂದು ಬಾಡಿಯಲ್ಲಿ ಇರ್ಲಿಲ್ಲ
ಓಕೆ ಸರಿ ಆಗಿದೆಾ ನಾನ ಹೇಳ್ತೀನಿ ಕಾಲ್ ಮಾಡ್ತೇನೆ
ಸರಿ ಆಯ್ತು ಹಾಗಿದ್ರೆ ನಿನ್ಗೆ ನನ್ಗ್ ಫೋನ್ ಮಾಡಿಸ ಸ್ಟಾರ್ಟ್ ಮಾಡಬೇಕಾದ್ರುನು ನಾನು ನಿಮ್ಗೆ ಹೇಳ್ಿದ್ದೀನಿ
ಹ್ಮ್ ಸರಿ ಬಾಯ್ ಬಾಯ್